ಹಲೋ ಹಾ ಎಳ ಪಾವಲಿ ಹಾ ಕೆೇಳಸ ಇದಯ ಸ ನ ನಿಮಗ್ ಕ ಕೆಸ ಆಯ್ತಾ
ನಮ್ು ಯಾಗ ಸ್ವಲ್ಪ ಕಟ್ಕ ಕೇಳ್ತಾ ಇದೆ ನೋಡ
ಅಲ್ಲ ಹ ಸ್ವಲ್ಪ ಇರೋ ಟವರ್ ಎಲ್ ಕಡೆ ಬರ್ತೀನಿ
ಹಾ
ಹಾ ಇವ ಕಸೇ ಅಲ್ಲ
ಹಾ ಈಗ ಚೆನ್ನಾಗಿ ಕಳಿಸ್ತಾದೆ ನೋಡಿ
ಹಾ ಒಟ್ಟನಲ್ಲಿ ನಿಿನಗೆ ಟವರ್ ಚೆನ್ನಾಗಿರುತಾನೆ
ಹೌದು ತ ಅವರು ಚೆನ್ನಾಗ ಏನ ಅಂತಂದ್ರೆ ನಾವು ಮಾತಾಡ್ತವಲ್ಲ ಅದುಡಿಸ್ಟರ್ಬ್ ಆನ್ಸ್ ಆಗೋದಿಲ್ಲ ಚೆನ್ನಾಗಿ ಕೇಳೋೆ ಮತ್ತ ನಡು ನಡೋಕ ಕಟ್ಟಾಗೋದಿಲ್ಲ
ಡಿಸ್ಟರ್ಬೆನ್ಸ್ ಆದರೆ ನಮಗೆ ಸ್ವಲ್ಪ ಮಾತಾಡಲ್ಲಿ ಬೇಸರ ಬರುತ್ತೆ ಬೇಸರ ಬಂದು್ಬಿಡುತ್ತೆ
ಹ್ಮ್ ತೊಂದರೆ ಕೂಡ ಆಗುತ್ತೆ ಹಂಗೆ ಹ್ಮ್ ಈ ಮನುಷ್ಯನ ಪ್ರತಿ ಮನುಷ್ಯನ ಹಿಂಗೆ ಯಾವವುದೇ ಮನುಷ್ಯ ಆಗ್ಲಿ ಅವನಿಗೆ ಏನಾದ್ರು ತೊಂದ್ರ ಕೊಟ್ಟ ಅಂದ್ರೆ ಅವ್ನಿಗೆ ಬೇಸರ ಆಗ್ಬಿಡುತ್ತೆ
ಹಾ ಬೇಸರ ಬೇಸರ ಮೇಲೆ ಬೇಸರ ಆಗ್ ಬಿಡುತೇ
ಹೌದು ಈಗ ಹಂಗೆ ಆಗ್ತತೆ ನೋಡಿ ನಮ್ಗೆ
ಹ್ಮ್ ಒಟ್ನಲ್ಲಿ ಮನ್ಷ್ಯ ಬೇಸರ ಬೇಸರ ಅಂತ ಇರ್ಬಾರಡ್ದು ಮನ್ತ್ ಸ್ವಲ್ಪ ಎಷ್ಟ ಶಾಂತಿ ಸಮಮಾಧಾನ ಎಲ್ಲಾ ಹ ಹ್ಮ ಎಲ್ಲ ಎಲ್ಲಾ ಗುಣಗಳ ಇರ್ಬೇಕು ಮನ್ಷ್ಯನಲ್ಲಿ ಹೋಗ ನಮ್ಮ ಹತ್ರ ನಮ್ಮತ್ರ ಅ ಇಲ್ಲ ಇರ್ಲಂಗ ಪರವಾಗಿಲ್ಲ ಬೆಳಸೋ ಅಷ್ಟು ಇದ ಇರ್ಬೇಕ್ ನಾವು ಸ್ವಲ್ಪ ಶಾಂತಿ ಸಬಳವೆ
ಹ್ಮ್ ಅಂದ್ರೆ ಮನ್ಷ್ಯ ಒಬ್ಬ ಒಂದು ಸಮಾಜದಲ್ಲಿ ಬೆಳವಣಿಗೆ ಆಗಕ್ ಸಾಧ್ಯ
ಹೌದೌದು ಈಗ ನಮ್ಮ ಸುತ್ತಮುತ್ತ ಹೆಂಗ ಜನರ ಇದಿದ್ದಾರೆ ಅಂದ್ರೆ ಅವ್ರ ಮಾತ ಏನಾದ್ರ ನವು ಕೇಳ್ಕೊಂಡಂದು ಅಥವಾ ಅವ್ರ ಮಾ ನಡಕಂತ ಬಂದವಿ ಅಂದ್ರೆ ಅವ್ರ ಮಾತಿನಲ್ಲ ಸತ್ತಬೇಕಾಗುತ್ತೆ ನಾವು
ಹ್ಮ್ ಹೌದು ಇವಾಗ ಹ್ಮ್ ಅದು ನಿಜನ
ಸಮಾಜದಲ್ಲಿ ಅಂತ ಯಾರ ಯಾರು
ಹಾ ಸಮಾಜದಲ್ಲಿ ಇವಾಗ ನಾನ್ ನಾನ್ ಜಾಸ್ತಿ ಬೆಳತಾ ಇದ್ದೀನಿ ನೀನ್ ಜಾಸ್ತಿ ಬೆಳೀತಾ ಇದೀ ಅ ಜಾಸ್ತಿ ಕಾಲ್ ಜಗ್ಗ ಜನಾನೇ ಜಾಸ್ತಿ ಹ
ಹೌದು ಈಗ ಯಾರಾದ್ರೂ ನಮ್ಮ ಗ್ರೂಪ್ ಸಲ್ಲಿ ಅಲ್ಲಿ ಅಥವಾ ಆಯತು ಅ ಪರಿವಾರದಲ್ಲಿ ಆಯತು ಅಥವಾ ಎಲ್ಲಿಾದ್ರೂ ಇಲಿ ಒಬ್ರು ಬಗಲದಲ್ಲಿ ಇ ಹೇಳರ್ಲಿ ಅವ್ರು ಏನಾದ್ ಜೀವನದಲ್ಲಿ ದೊಡದು ಮಾಡ್ತಿದ ಅಥವಾ ದೊಡ್ಡ ಏನಾದ್ರು ಮಾಡ್ತಿದ್ದಾರೆ ಅಂದ್ರೆ ಎಲ್ಲ ಮುಂದೆ ಬರ್ತಿದ್ದಾರೆ ಅಂತಂದ್ರು ಕೂಡ ಅವ್ರ ಹೇಗೆ ಬೆಳಸೋದು ಬಿಟ್ಟು ಕಾಲು ಇಿಡ್ದ ಜರ ಜಾಸ್ತಿ ಇದಾರೆ ನೋಡಿ
ಹಾ ಸಹಿಸೋದಕ್ಕ ಆಗಲ್ಲ ಜನಗಳಗಳಲ್ಲಿ ಇಾಗ
ಹೌದು ಹಂಗ ಆಗಬಿಟ್ಟಿದೆ ಈಗ ಸಮಾಜದಲ್ಲಿ ಆ ರೀತಿಯಾಗಿ ಇರ್ತಕ್ಕಂತಹ ಪರಿ ಪರಿಸರ ವಾತಾವರಣವನ್ನು ಕ ಮಾಡಿಬಿಟ್ಟಾರ ಅವ್ರು
ಹ್ಮ್ ಆ ರೀತಿ ಎಲ್ಲಾ ಮನೋ ಮನೋಭಾವನೆ ಬಳಬಿಟ್ಟಿದೆವಾಗ ಎಲ್ಲಾ ಪ್ರತಿಯೊಬ್ರು ಮನಸ್ಸಿನಲ್ಲಿ ಇವಾಗ ಏ್ ಏನ್ ಬೆಳಿತಾ ಇದೇನ್ ಬಿಡು ಇವಾಗ ಸ್ವಲ್ಪ ಪ ಸಪೋರ್ಟ್ ಮಾಡಿದ್ರ ಆಯ್ತು ಅಂತ ಮನೊಬ್ಬವನ ಇಲ್ಲ ಇವಾಗ ಅವ್ನು ಬೆಳೀತಾನನಿಲ್ಲಲ್ಲ ಅವ್ಏನ ನಾವವು ಬೆಳಿಬೇಕಂತ ಅಂತ ಇಲ್ಲ ಇವಾಗ ಒಬ್ರು ಬೆಳೀತಾ ಇದ್ರೆ ಇವಾಗ ಅವ್ ಕಾಿಡ್ದ ಜಗ್ಬೇಕು ಕೆಳಗ ಇವಾಗ ಅವ ಬಿಳಬಾರ್ದು ಅನ ಅವನ ಮನೋಭಾವನೆನೇ ಜಾಸ್ತಿ ಇವಾಗ
ಹೌದು ಆ ಮನೋಭಾವನ ನಾವು ತೆಗೆಸ್ಬೇಕು ನೋಡಿ ಈಗ ಎಷ್ಟು ಮಾಡಿ ಈಗ ಮೊದಲೆ ಎಲ್ಲ ಒಬ್ಬೊಬ್ರು ಯಾರೊಬ್ರು ಮಹಾತ್ಮರು ಅಥವಾ ಪುಣಾತ್ಮರು ಅಂತಂದ್ರೆ ಹೆಂಗಂತಂದ್ರೆ ಒಂದು ಟೈಮ್ ಒಂದು ಕಾಲದಲ್ಲಿ ಮೊಹಮ್ಮದ್ ಪೈಗಂಬರ್ ಅವರ ಆಯ್ತು ಮತ್ತೆ ಇನ್ನೊಂದು ಕಾಲದ ಗೌತಮ್ ಬುದ್ಧ ಆಯ್ತು ಮತ್ತೆ ಇನ್ನೊಂದು ಕಾಲದಲ್ಲಿ ಮಹಾವೀರ ವರ್ಧಮಾನ ಮಹಾವರು ಇಂತಹ ಮಹಾನ್ ವ್ಯಕ್ತಿಗಳು ಬಂದು ಸಮಾಜದಲ್ಲಿ ಸುಧಾರಣೆಯನ್ನು ಮಾಡ್ದರು ಆದರೆ ಈಗಾಗಾಲದಲ್ಲಿ ಎಂತ ಸಮಾಜ ಸುಧಾರಕರು ಬರ್ತಾರ ಇನ್ನ್ ನದ್ರು ಗೊತ್ತೇಲ್ ನೋಡಿ
ಹಾ ಅದು ಗೊತ್ತಾಯ್ತಾರೆ ಇವಾಗ ಎಲ್ಲ ಸಮಾಜ ಸುಧಾರಕರ ಅಂತಂದ್ರೆ ಇವಾಗ ಅವರು ಚ ಚಿಂತನೆಗಳೆಲ್ಲ ಬಹಳ ಬ್ರಾಡ್ ಆಗಿರ್ತ ಸ್ವಲ್ಪ ಕಾಂಪ್ಲಿಮೆಂಟರಿ ಆಗಿರ್ತ ಆ ಮಾಡ್ಕಬೇಕಂತಂದ್ರೆ ಜಾಸ್ತಿ ಟೈಮ್ ಇಡ್ತಿತ್ತು ಅವ್ರಾಗ ಅವ್ರೆ ಅರ್ಥ ಮಾಡಸಿರ ನಮಗ್ ಅರ್ಥ ಆಗ್ಬೇಕು ಅದನ್ನೆಲ್ಲ. ಇವಾಗ ನಮ್ಮ ಇವಾಗ ಈಗಿನ ಸಮಾಜದಲ್ಲಿ ಅಂತ ಸಮಾಜ ಸುದಾರಕರು ಸಿಗುವುದು ಅಪರೂಪ. ಹ್ಮ ಎಲ್ಲೋ ಎಲ್ಲೋ ಒಬ್ರು ಇರ್ತಾರೆ ಇವಾಗ ಸಮಾಜ ಸುದಾರಕರ.
ಈಗ ಸಮಾಜ ಮಾತನ್ನ ನಾವ್ ಏನಾದ್ರೆ ಕೇಳಕೊಂತ ಹೋದ್ರ ನಾವು ಜೀವನದುದ್ದಕು ಜೀವನ ನಡೆಸಕ ಸಾದ್ಯ ಆಗಲ್ಲ.
ಹಾ ಆಗಲ್ಲ ಆಗಲ್ಲ ನಾ, ಹೆಂಗ್ ಮನಸ್ ಬರತೊ ಆತರ ನಾವು ಬದಕ ಬೇಕು ಜೀವನದಲ್ಲಿ.
ಹಾಂ ಬ್ಯಾರೆರ ನೋಡ ಹೇಳಿದ, ಇತಕ್ಕಂತ ಮಾತಿನಲ್ಲಿ ನಟಿಕಗಳು ನಡ್ಕೇಬಾರದು ನೋಡಿ ನಾವು ಅಷ್ಟೇ ಹೇಳುದು. ಬೇರೆಯವರು ಸಮಾಜ ಏನೋ ಹನ್ನರಡು ಹೇಳತ್ತೆ ಆದ್ರೆ ಹನ್ನೆರಡು ಮಾತನ್ನು ಕೇಳಕೊ ಹೋಗಬಾರದು ನಾವು ನಮ್ಮ ಮನಸಿಗೆ ಏನ, ನಮ್ಮ ಮನ್ಸಿಗೆ ಏನ್ ಒಳ್ಳೇದ ಅನ್ಸುತ್ತೆ ಅದೇ ಮಾಡ್ಬೇಕು ನೋಡಿ ಅಷ್ಟೆ.
ಹೌದು ಹೌದು ಅದ ನಿಜಾನೆ. ಹ
ಮತ್ತೆ ನಾ ಹಂಗ ಅಂತ ಹೇಳಿ ಇದ ಐತ್ರಲ್ಲ್ ನಮ್ದೊಂದು ಸಮಾಜದಲ್ಲಿ ಇನ್ನಾದ್ರು ನನ್ಗೆ ರೇ, ಸ್ಪೀಟ್ ಕೊಡ್ತಾ ಇಲ್ಲ ನಮಗೆ.
ಏನಮ್ಮ ಏನಾಯ್ತು ನೀನ್ ನೀನ ಪರವಾಗಿ?
ಅದು ಏನಾಯ್ತ ಅಂದ್ರೆ ನಾನು ಇದು ಆಫೀಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ನಲ್ಲ ಅದು ಕಂಪ್ನಿಯಲ್ಲಿ, ಎಲ್ ವಿ ಕಂಪನಿಯಲ್ಲಿ ಅಂತ ಹೇಳಿ,
ಹ್ಮಂ ಹ
ಹೈದ್ರಾಬಾದ್ ಅಲ್ಲಿ ನನಗೆ ಮೊನ್ನೆ ಒಂದು ಮೂರು, ಈಗ ಕೆಲಸ ಮಾಡಕತ್ತು ಅಲ್ಲೇ ಕಂಪನಿಯಲ್ಲಿ ನನಗೆ ಅಲ್ಲಿ ಒಬ್ರು ಬಾಸ್ ಇದಾರಲ್ಲ ಬಾಸು ಹುಡುಗಿರ ಇದ್ರು ಮಹಿಳೆರ ಇದ್ರು ಅವ್
ಹಂ
ಮತ್ತೆ ನನ್ನ ಹೆಸರು ಇದು ಕ್ರಿಸ್ಟೋಫರ್ ಕೊಲಂಬಸ್ ಅಂತ ಹೇಳಿ ನಾನು ಕ್ರಿಶ್ಚಿಯನ್. ಹಾ ಅವಳು ಹಿಂದ ಹೋಗಿದ್ದಾಳೆ.
ಹಂ
ನಾವ ಇಬ್ರು ನಮ್ಮ ಇಬ್ಬರಿಗೆ ಹೆಂಗೆ ನೋಡ್, ನೋಡ್ತಾ ನೋಡ್ತಾ ಅದು ಮಾತ ಮಾತಿನಲ್ಲಿ ಅಥವಾ ಹಿಂಗೆ ದಿನ್ನಾನ್ನು ಮೀಟ್ ಆಗೋದು ಮಾತಾಡೋದು ಎಲ್ಲ ಮಾಡ್ತಿದವಲ್ಲ ಆದ್ರೆ, ಒಂದ್ ದಿವಸಾ ಅವಳ್ ನನಗೆ ಏನ್ ಮಾಡದ್ಳು ನಂಗೆ ಹೇಳಿದ್ಳ ಏನಂತಂದ್ರೆ,
ಕ
ನಾನು ನಿನ್ನ ಬಿಟ್ಟು ಇರೋಲ್ಲ ನಾನೇ ನಿಮ ಜೊ,
ಅವಳು ಹೇಳಿದ್ಲು
ಅವ್ಳು ಹೇಳಿದಲ್ಲಾ ನಾನ್ ಏನ್ ಮಾಡಿದೆ ಈಗ ನಾವ ಇಬ್ಬರು ಸೇರಿ ನಾನಂತು ನಿನ್ಗೂ ಕೂಡ ಪ್ರೀ ಆದ್ರೆ ನಮ್ಮ ಜಾತಿ ಬೇರೆ ಬೇರೆ ಇದೆಯಲ್ಲ ನಾವು ಏನ್ ಮಾಡೋಣ ಆದ್ರೆ ಈಗ ಸಮಾಜದಲ್ಲಿ ನಮ್ಗೆ ಯಾರು ಬದುಕಲ ಬಿಡುದಿಲ್ಲಾ. ಅಂತಲ ಅದೇ
ಪ್ರಕ್ಟಗೆ
ಹಾಂ ಅವಳ ಏನ್ ಹೇಳಿದ್ಳು ಅಂತಂದ್ರೆ ಈ ಸಮಾಜದಲ್ಲಿ ಏನು ಹೇಳಿ ನಮಗೆ ಏನೋ ತಲೆಕೆಡಸೋ ಹೋಗ್ಬೇಡಿ. ನಾವು ಏನಿದೆ ಎಲ್ಲಾ ನಮ್ಮ ಊರು ಬಿಟ್ಟ ನಾವ ಬೇರೆ ಎಲ್ಲಿ ಎಲ್ಲಾದರು ಸೆಟಲ್ ಆಗನಬಿಡ ಅಂತೆ ಅಲ್ಲಿ ನಮ್ಮ ಊರ ಏನಿದೆಲ್ಲ ಅ ಊರು ಬಿಟ್ಬಟ್ಟು ಅಂತಲ್ಲ ಹೇಳಿದಳ ಅವಳು
ಹಾಂ
ಸರಿ ನಾನು ಕೂಡ ಹಂಗೆ ಮಾಡೋಣ ಅಂತೇಳಿ ಏನ್ ಮಾಡಿದೆ ಊರ ಬಿಡಕೆ ರೆಡಿ ಆಗಿದ್ದೆ. ಅಷ್ಟತ್ರಲ್ಲ ಏನ ಆಗಿಬಿಟ್ಟಿತ್ತಂದ್ರೆ ಅದು ನಮ್ಮ ಮನೆಯವರಿಗೆ ಗೊತ್ತಾಗ್ಬಿಟ್ಟಿತ್ತು ನಾನು ಬೇರೆ ಜಾತಿಯ ಹುಡುಗಿ, ಜೊತೆಗೆ ನಾನು ಪ್ರೀತಿ ಮಾತಾಡ ಮಾತಾಡ ಮಾಡಕತ್ತನಿ. ಮತ್ತೆ ಅವಳ ಜೊತೆಗೆ ನಾನು ಮದವಿ ಮಾಡ್ತೇನ ಅಂತೇಳಿ ಗೊತ್ತಾಯ್ತು.
ಹಾಂ
ಸೊ ಅದು ಗೊತ್ತಾಗಾದ ತಕ್ಷಣ ಏನ್ ಮಾಡಿದ್ರ ಅಂತಂದ್ರೆ ಅವ್ರು ನನ್ಗೆ ಎಲ್ಲಾ ಹೇಳಿದ್ರು ಹಿಂಗೆಲ್ಲ ಈಗೆಲ್ಲಾ ಮಾಡ, ಮಾಡೊದ ಇದು ತಪ್ಪಾಗುತ್ತೆ ಬೇರೆ ಜಾತಿ ಹುಡುಗಿ ಜೊತೆ ಹಿಂಗೆಲ್ಲ ಮಾಡದು ಬೇಡ ನಮ್ಮ ಜಾತಿಯಲ್ಲಿ ಬೇಕಾದ್ರೆ ಯಾವ್ದ, ಹುಡಗಿ ನಿನಗ ಮದವಿ ಮಾಡ್ತೇನ ನಾನ ನೋಡಿ ಎಂತ ಒಳ್ಳೆ ಹುಡುಗಿ ಆದ್ರ ಕೊಡಿಸ್ತೇನೆ ಆದ್ರೆ ಹುಡುಗಿ ನೀನು ಮರತ ಬಿಡು. ತಳ ಆಳದ
ಹಾ
ಹ ಮತ್ತೆ ನಾ ಹೇಳ್ದ ಇಲ್ಲ ನಾನು ಅವಳಿಗೆ ಜೀವತ್ ಜೀವತ್ಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದೇನೆ ಅವಳ ಗೆ ಬಿಟ್ಟು ನಾನು ಮದಿ ಬೇರೆಗ ಕೂಡ ಮಾರದಿಲ್ಲ ಅಂತ ಹೇಳಿ ಹೇಳಿದೆ
ಈವಗ ಮನಸ್ಸಿಂದ ಲವ್ ಮಾಡಿರ್ತ ನೀವು ಮರ್ಯೋದಕ್ಕೆ ಅಂತರು ಆಗಲ್ಲ ಸಾಧ್ಯನೇ ಇಲ್ಲ ಅದು
ಹಾ ಅದನ್ನು ಕೂಡ ಹೇಳಿದೆ ನಾನು ಈಗ ಒಬ್ಬ್ರ ಮೇಲೆ ಪ್ರೀತಿ ಮಾಡಿದ ಇನ್ನೊಬ್ಬರು ಕೂಡ ಹೆಂಗ ಪ್ರೀತಿ ಆಗುತ್ತೆ ಅದು ಈಗ ನಾನು ಆ ಮನಸ್ಸಿನಿಂದ ಟೂ್ ಲವ್ ಮಾಡನಿ ಅಂತ ಹೇಳಿ ಹೇಳಿದೆ
ಆ ಟ್ರೂಲವ್ ಮಾಡಿದ್ಯಾ ಬಿಡು ಅಂಗಾದ್ರೆ
ಆದ್ರೂ ಕೂಡ ಮನೆಯಲ್ಲಿ ಯಾರು ಕೂಡ ಒಪ್ಲೇ ಇಲ್ಲ ಮದ್ುವಗ ಅಂತ ಹೇಳಿ ಒಪ್ಲ ಇಲ್ಲ ನಾನ ನ್ ಹೇಳಿದೆ ಮತ್ತೆ ಮದ್ುವೆಗಂತ ಅವ್ರ ಅಪ್ಲೆ ಎಲ್ಲ ಮತ್ತೆ ಅಲ್ಲಿ ಹುಡುಗರ ಕಡೆ ಹೆಂಗ ಏ ಮಾಡ್ತಾರೆ ಅಂತ ಹೇಳ ಒಂದ್ತ್ ಹುಡುಗಿರು ಕೇಳಣ ಅಂತಿ ಕೇಳಿದೆ ಹುಡುಗಿಯರ ಕಡೆ ಮನೆವರಿಗೆ ಕೇಳದೆ
ಹ್ಮ ಹೌ ಇವಾಗ ಇಡೀ ಸಮಾಜದಲ್ಲಿ ಇವಾಗ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಎಲ್ಲ ಜಾಸ್ತಿ ಆಗ ಬಿಟ್ಟಿದ್ದಾವೆ ಇಡ ಇವಾಗ ನನು ತ ಒಬ್ಬಂದ ಅಂತಲ್ಲ ಪ್ರತಿಯೊಬ್ಬರು ಜಾಸ್ತಿ ಅದಿನೇ ಆಗ್ಬಿಟ್ಟತದೆ ಇವಾಗ ಯಾರ್ಯಾರು ಜಾತಿ ನೋಡ್ತಲ್ಲ ಲಿಂಗ ನೋಡ್ತಾರಲ್ಲ ಏನ್ ನೋಡ್ತಾ ಇಲ್ಲ ುದು ಎಂದು ಮ್ಯಾರೇಜು ಇಂಟ್ರರ್ ಜೆಲ್ ಮ್ಯಾರೇಜು ಅದೆಲ್ಲ ಜಾಸ್ತಿ ಆಗಿಬಿಡದು ಇವಾಗ ಸಮಾಜದಲ್ಲಿ
ಸಮಾಜದಲ್ಲಿ ಅದೇ ಜಾಸ್ತಿ ಆಗಿದೆ ಅಂತೇಳಿನನೆ ಸಮಾಜ ಮಾತು ಕೇೇಳಬಾರ್ದು ಅಂತ ಹೇಳಿ ನಾವ ಏನ್ ಮಾಡಿದೆ ಸರಿ ನಾವ ಇಬ್ಬರು ಮದುವೆ ಅಂತ ಹೇಳ ಅಲ್ಲಿ ಹುಡುಗಿ ಮನೆಯಲ್ಲಿ ಕೇಳಿದೀವಿ ನಾವು ಇಬ್್ರ ಪ್ರತಿ ಮಾಡ್ತಾ ಇದೀವಿ ನಾವು ಬೇರೆ ಜಾತಿವ್ರು ಇದೀವಿ ಆದ್ರ ೂಡಾವು ಮದವಿ ಮಾಡ್ಕೋಬೇಕಲ್ಲ ಅಂತ ಹೇಳಿ ಅಂದಕೊಂಡಿವ ಅಂತ ಹೇಳಿ ಹೇಳಿದೇವೆ ಅವ್ರ ಮನೆಯವರು ಏನ್ ಹೇಳಿದ್ರ ಇಲ್ಲ ನಾ ಹಗೆಲ್ಲ ಮದ್ವಿ ಮಾಡಿಕ ಕೊಡೋುದಿಲ್ಲ ಅಂತ ಹೇಳಿದ್ರು ಮತ್ತೆ ನಾನು ಅವಿಗೆ ಬೇರೆ ಕಡೆ ಗಂಡ ನೋಡ್ತೀನಿ ಅಂತ ಹೇಳಿ ಹಂಗೆಲ್ಲ ಹೇಳಕತ್ತಿದ್ ಅವ್ರ ಮನೆಯಲ್ಲಿ
ಹಾ ಹಾ ಹೌದಾ
ಅಂದ್ರೆ ನಾನು ಏನ್ ಮಾಡಿದೆ ಮನೆಯಲ್ಲಿ ಅವ್ರ ಮನೆಯಲ್ಲಿ ಒಪ್ಪಿಗೆ ಕೊಟ್ಟ ಒಪ್ಪಿಗೆ ಕೊಟ್ಟಿಲ್ಲ ಮತ್ತೆ ನಮ್ಮ ಮನೆಯಲ್ಲಿ ಕೂ ಒಪ್ಪಿಗೆ ಕೊಟ್ಟಿಲ್ಲ ಅಲ್ಲ ಹಂಗ ಂತ ಏನ್ ಮಾಡಿದೆ ಅವಡ್ಗಿ ತಗೊಂಡ್ ಹೊಡ್ಬಿಟ್ಟ ಹಾ ಹೈದರಾಬಾಾದ ಡಯ್ಬಟ್ಟ
ಹೈದರಾಬಾದ್ಗೆ
ಹೈದರಾಬಾದ್ಗೆ ಅಲ್ಲೇ ಒಂದು ಜಾಬ್ ನಲ್ಲಿ ಕೆಲಸ ಮಾಡಕತ್ತಿದೆ ಅಲ್ಲೇ ಒಂದು ಆಫೀಸ್ ನಲ್ಲಿ ಈಗ ಕೆಲಸ ಮಾಡ್ತಿದ್ದನಿ ಅಲ್ಲಿ ಆತ ಆತ ಹಾ ಹೇಳ್ರಿ ಸರ್ ನನ್ ತರ್ಕ ಹ ಹೇಳ್ರಿರ್ ನಿಮ್ದ ಹಾ ಅಲ್ಲಿ ಕೆಲಸ ಮಾಡ್ತಿದ್ದೀನಿ ಈಗ ಏನಾಗಿ ಈಗೇನಂತಂದ್ರೆ ಅಲ್ಲಿ ನಾನು ಏನ್ ಕೆಲ್ಸ ಮಾಡ್ತೀನಲ್ಲ ಅಲ್ಲಿ ಒಂದು ಪಕ್ಕದಲ್ಲಿ ಒಂದು ಸಣ್ಣ ಇರ್ತಕ್ಕಂಂತ ಒಂದು ರೂಮ್ ನೋಡಿದೆ ಅದೇ ರೂಮ್ ನಲ್ಲಿ ನಾನು ಕೂಡ ಅವಳು ಸ್ನೇಹ ಕೂಡೇಳ್ತಿದ್ ಇಬ್ ಇಬ್ರು ಮ ಕೋರ್ಟ್ ಮ್ಯಾರೇಜ್ ಮಾಡ್ಕೊಂಡಿವವಿ ಯಾಕಂತಂದ್ರೆ ನಮ್ಮ ಕರ್ನಾ ಕರ್ನಾಟಕದಲ್ಲಿ ಕೋರ್ಟ್ ಮ್ಯಾರೇಜ್ ಮಾಡ್ಕೋಬೇಕಂತಂದ್ರೆ ಅದು ಏನಿದೆ ಅಂದ್ರೆ ಮನೆಯವರು ಅ ಪ್ಪಣೆ ಬೇಕದು ಅದಕ್ಕೆ ಸಹ ಇರ್ಬೇಕಾಗುತ್ತೆ ಮನೆಯ ತಂದೆ ತಾಯಿ ಹೆಸರು ಹಾ ಸಹ ಇದ್ರೆ ಮಾತ್ರ ಅದು ಮದ್ವೆ ಆಗುತ್ತೆ ಕೋರ್ಟ್ ಮ್ಯಾರೇಜ್ ಆಗುತ್ತೆ ಇಲ್ಲ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಹೆಂಗಲ್ಲ ಆಗೋಿಲ್ಲ ಅಂತ ಹೇಳಿ ನಾನ್ ಮಾಡಿ ಹೈದರಾಾದ್ ಹೋದೆ ಹೈದರಾಬಾದ್ಲ್ಲಿ ನಾಾವ ಇಬ್ಬರು ಸಹ್ರ ಸಾಕು ಗಂಡ್ ಹುಡುಗಾ ಹುಡುಗ ೈ್ರೆ ಸಾಕು ಅದು ಮದುವೆ ಆಗಿಬಿಡತದೆ ಅಲ್ಲಿ ಕಾನೂನು ರೀತಿಯಲ್ಲಿ
ಆತರ
ಕಾನೂನು ವೃತ್ತಿಯಲ್ಲಿ ಮದುವೆ ಆಗುತ್ತೆ ಅಂತ ಹೇಳ ಏನ್ ಮಾಡಿದೆ ಹೈದರಾಬಾದ್ಿಗೆ ಹೋದೆ ಅಲ್ಲಿ ಕೋರ್ಟ್ ಮ್ಯಾರೇಜ್ ಅನ್ನ ಮಾಡ್ಕೊಂಡೆ
ಹಾ
ಕೋಟ್ ಮಾರಾಜ್ ಎಲ್ಲ ಮಾಡ್ಕೊಂಡು ನಾನು ಈಗ ಸ ಎಲ್ಲಾ ಆರಾಮ್ ನಡೆದಿತ್ತು ನಮ್ ಜೀವನ ಮಾತ್ರ
ಹಾ
ಜೀವನ ಎಲ್ಲ ಆರಾಮ್ ಮಾಡ್ತಾ ಇತ್ತು ಏನಂದ್ರೆ ಮೊಲ ಮಲ್ಲಿಗೆ ಅದು ಅವ್ರ ಏನುೋ ಅವ ಸ್ನೇಹ್ರ ತಂಗ ತಮ್ಮ ಅೋ ಅಣ್ಣ ಇದರು ಅಲ್ಲ
ಮ
ಅವ್ರ ಅಣ್ಣ ಏನ್ ಮಾಡಿದಾರ ಅಂದ್ರೆ ಅದೇ ಕಂಪನಿಯಲ್ಲಿ ಒಂದು ಹೊಸ ಜಾಬ್ ಅಪ್ಲಿಕೇಶನ್ ಬಿಟ್ಟಿದ್ರು
ಹ್ಮ ಹಾ
ಹ ಅವರು ಅ ಅದೇ ಕಂಪನಿಯಿಗೆ ಕೆಲ್ಸ ಹ್ಮ್ ಅವರು ಅಲ್ಲೇ ಸೆಲೆಕ್ಟ್ ಆಗಿದಾರಲ್ಲಾ ಸೊ ಅಲ್ಲಿ ನನಗ್ ನೋಡಿದಿದ್ದಾರೆ ಅವರು ನನ್ಗ್ ಗೊತ್ತಿಲಿಲ್ಲ ಇವ್ರು ಇಲ್ಲಿಗ್ ಬರ್ತಾರ ಅಂತ ಹೇಳಿ ಅವ್ರು ನಂಗ ನೋಡ ತಕ್ಷಣ ಏ ಮಾಡಿದೆ ಅಂದ್ರೆ ಎಲ್ಲ ಪೋೀಸ್ ಕಲೀಸ್ ಎಲ್ಲ ಕಂಪ್ಲೇಂಟ್ ಮಾಡಿದ್ರು
ಹ್ಮ್
ಪೊಲೀಸ್ ಕಂಪ್ಲೀಟ್ ಮಾಡ್ ತಕ್ಷಣ ಪೊಲೀಸರು ಬಂದು ನನಗೆಲ್ಲ ಹಂಗೆಲ್ಲ ಹಿಕೊಂಡ ಹೋ್ರು ಹಡ್ಕೊಂಡ ಹೋದ್ಮೇಲೆ ನಗೆ ಪ್ರೂಫ್ಲ್ಲೇಳಿ ಹೇಳರು ಪ್ರೂಫ್ ಎಲ್ಲ ಏನಿದೆ ನಿಮ್ಗೆ ನೀವು ಎಲ್ಲಾ ನೀವ್ ಗಂಡಡತೀರ ಅಂತ ಹೇಳಿ
ಹ್ಮ ಹ್ಮ
ನಾ ತೋರಿಸಿದ ಅವ್ರಿಗೆ ಏನಂತಂದ್ರೆ ಅದು ಹೈದರಾಬಾದಲ್ಲೇ ಮಾಡ್ತಿ ಮಾಡಿತಿರ್ತಕ್ಕಂತ ಕೋರ್ಟ್ ಮ್ಯರೆ ಸರ್ಟಿಫಿಕೇಟ್ ಇತ್ತಲ್ಲ ಆ ಸರ್ಟಿಫಿಕೇಟ್ ತೋರಿಸಿದೆ ಮತ್ತೆ ಪೊಲೀಸರು ಅವ ನ ತಕ್ಷ ಏ ಮಾಡತ ಅಂದ್ರೆ ಹೊರಗ ಬಿಟ್ಟಿದ್ದು ಜಲ್ಲಿಿಂದಾನೇ
ಹ್ಮ ಹ್ಮ ಮದ್ವೆ ಆಗಿದೆ ತಾನೆ ಇಬ್ರಿಗೆ ಇವಾಗ
ಹಾ ಅವಳಿಗೆ ಇಪ್ಪತ್ತೆರಡದ ಆಗತ್ತು ನಂಗೆ ಮೂವತ್ತೆಂಟೇದ ಆಗತ್ತು
ಹಾ ಅಂದ್ರೆ ಆಗತ್ತೆ ಅಷ್ಟು ತೊಡಗಪ್ಪಾ ನಿಮ್ಗ
ಹೌದು ಯಾಕಂದ್ರೆ ಪ್ರೀತಿ ಕಣ್ಣಿರಲ್ಲ ಎಜದ್ದಿರಲ ಅಲ್ಲ ಗೊತ್ತಿಲ್ಲ ನಿಮ್ಗೆ
ಹಾ ಅದನ್ನ ನಿಜಾನಾ ಬಿಡುವ ನೀ ನೀವ್ ಎಲೆಲ್ಲ ಮುದುಕರ ಆಗ್ ಬಿಡ್ತೀರಲ್ಲಾ ಆಮ್ರ ಉಣ್ಣ ಹುಡುಗಿ ಇನ್ನ ಒಂದು ಅರಿಯದ ಬಾಲ್ಯ ಅವಳ ಅವಳ್ನ ಮದ್ವೆರ ಸಪ ನಿಮ್ಗ ಅದು ಏನ ಸ್ವಲ್ಪ ನಾಚಿಕೆ ಬರ್ಲಿಲ್ವಾ
ಹೌ ಅದದು ಅದ ಏಜ್್ಯಾಪಿದ ಏ ಟೆನ್ಶನ್ ಇಲ್ಲ ಯಾಕಂದ್ರೆ ನಮ್ದುಲ್ಲ ನಾ ಸ್ಟ್ರಾಂಗ್ ಇದೀವಿ ಯಾಕಂದ್ರೆ ನಾವೆಲ್ಲಾ ಹಳ್ಳಿ ಮನುಷ್ಯರಲ್ಲ
ಕಾಣ್ತರಲ್ಲ
ಹಾ ಆದ್ರೂ ಕೂಡ ನಾವವು ಯಾವ ಮೂರ್ ಮಕ್ಳು ಮಾಡಿದೀವಿ ಈಗ
ಮೂರ್ ಮಕ್ಳ ಆಗುವ ಆಗವ ಇವಾಗ
ಾದ್ರು
ಹ್ಮ್ ಮತ್ತೆ ಇವಾಗ ಬೇರೆ ಬೇರೆ ಕ್ಯಾಸ್ಟ್ ಅಂತಿಯಾ ಹೆಸ್ರರೆಲ್ಲ ಬೇರೆ ಬೇರೆ ಇಟ್ಟಿರ್ತವಾಗೆಲ್ಲ
ಇಲ್ಲ ಹೆಸರು ಇಬ್ರು ಕೂಡಿ ಏನ್ಟ್ಟು ಅಂದ್ರೆ ನನ್ನ ಮುನ್ನ
ಹ ಇಬ್ರಿಗೆ ನನ್ನ ಮುನ್ನ ಮತ್ತೆ
ನನ್ನ ಮುನ್ನ ಇನೋಬಾ ಸುನ್ನ ಅಂತ ಹೇಳಿ
ಹ ಹಾ ಚೆನ್ನ ಚೆನ್ನಾಗಿ ಇಟ್ಟಿದೆ ಬಿಡು ಹೆಸರನ್ನ
ಹಾ ಹಂಗಾಯ್ತು ಏನ್ ಸರಿ ಒಂದ ಕಾಲು ಬರ್ತದೆ ಇಡ್ಲಾ ನಿ ದಾಾನ ಟೈಮ್ ಕ ಬ ವತ ಭಯ